ನಮಸ್ಕಾರ
ಹಾ ಹೆ ಮತ್ತೆ ಮಾಡ್ತಿದ್ದೀರಾ
ಸುಮ್ಮ್ನೆ ಕೊತಿದ್ವಿ ನೀವು.
ಹ ನಾವು ಹಾಗೆ ಸುಮ್ಮನೆ ಒಲ್ದತ್ರ ಬಂದವಿ ಕನ್ನಡಿ
ಹ ಹೌದಾ ಏನ್ ತಿಂದ್ರಿ
ನಾವು ಏನಿದೆ ಚಪಾತಿ ಸಾರ್ತಿದ್ವಿ
ಹೌದಾ.
ಹ್ಮ್ ನೀವು ಎಂತು ಎಂತ ವಿಶೇಷ. ಎಂತ ವಿಶೇಷತೆ ತಿಂದ್ರ ಈಗ ತಿಂಡಿಯಲ್ಲಿ
ಹ ಬಿಸಿ ಬೆಳೆ ಬಾತ್
ಆಯದಾ ಹೆಂಗ ಮಾಡ್ತೀರ ಅದ ನಿಮ್ ಸ್ವಲ್ಪ ಹೇಳ್ತೀರಾ
ಏನಿಲ್ಲ ಎಲ್ಲಾ ತರಕಾರಿ ಎಲ್ಲಾ ಕಟ್ ಮಾಡ್ಕೊಂಡು.
ಅದಕ್ಕೆ ಏನು ಬಂದತ ಹಾಕೋಬೇಕಂದ್ರೆ ಅ ನಿಜಾನ
ಹಾ ಹೌದು ಅಂದ್ರೆ ಎಲ್ಲಾ ತರಕಾರಿ ಹಾಕೊಂಡು ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ತರಕರಿ ಏನೇನು ಅಂದ್ರೆ ಬೀನ್ಸ್ ಕ್ಯಾರೆಟ್ ಬ ಯಾಕಂದ್ರೆ ಆಲೂಗಡ್ಡೆ ಹಾಕೊಬುದು ನಾವು ಅದ್ರ ಜೊತೆ ನಾವು ಗೋಲ್ ಸಹ ಒಂಬತ್ತು ಹ್ಮ್
ಹೇಗೋ ನಮ್ಗೆ ಬರಲ್ಲ ಅದು
ಕ ಮಾಡ್ಕೊಂಡು ಏನಿಲ್ಲ ಒಗ್ಗರಣೆ ಹಾಕೊಂಡು ಅದಕ್ ರೈಸು ಬೇಳೆ ಹಾಕೊಂಡು ತರಕಾರಿ ಎಲ್ಲ ಹಾಕೊಂಡು ಅದು ಪೌಡರ್ ಬರುತ್ತೆ ಪುಡಿ ಆ ಪುಡಿ ಹಾಕೊಂಡು ಕಸ್ಕೊಂಡು. ಕರಲ್ ಒಂದು ವಿಚ ಕುೂಗುಸ್ಕೊಂಡ್ರೆ ಸಾಕು
ಸರಿ- ಸರಿ ರಿ ಮತ್ತೆ ಇನ್ ಎಂತ ಸಮಾಚಾರ
ಏನಿಲ್ಲ ಹೇಳ್ಬೇಕು ಮತ್ತೆ ನೀವು ಏನ್ ಕೆಲ್ಸ ಮಾಡ್ತಿದ್ದೀರಾ
ಅದೇ ನಾವು ಸುಮ್ನೆ ಆಚೆ ಹೊಲ್ದತ್ರ ಬಂದಿದ್ದೀವಿ ಹಸುಗಳು ಮೇಯಿಸಕೊಂಡಿದ್ದೀವಿ
ಅಂದ್ರೆ ನಿಮ್ ಸು ಒಂದೇ ಇದಿಯ ಮನೆಯಲ್ಲಿ
ಎಲ್ಲ ನಮ್ದುುಂಬಿದಾವೆ ಒಂದ ಎರಡು ಮೂರು ನಾಲ್ಕು ಆರು ಎಂಟು ಒಂಬತ್ತು ಮ್ಯಾಕೆಗಳಿದಾವೆ
ಹ್ಮ್ ಹೌದಾ ಅಂದ್ರೆ ಇವಾಗ ಮಳೆ ಏನ್ ಬರತರ ಏನಿಲ್ವಾ
ಮಳೆ ಇಲ್ಲ ಶಕ್ ಕೆ ಜಾಸ್ತಿ ಆಗ್ತಾ ಇದೆ ಬಳ್ಳೆ ಬರಬಹುದು ಈ ಶ. ಕೇಳಿ
ಹೌದಾ ಮತ್ ಮತ್ತೆ ಮತ್ತೆ ಏನ್ ವಿಶೇಷ ಮತ್ತೆ ಎಲ್ಲಾದೂ ಹೋಗಿದ್ರ
ಈ ನಡುವೆ ಎಲ್ಲೂ ಹೋಗಿಲ್ಲ ಹೋಗ್ಬೇಕು ಅಂತ ಇದ್ದೀವಿ ನೋಡ್ವಾ
ಹೌದ ಈ ಯಾವ್ ಸ್ಥಳಕ್ಕೆ ಅಂದ ನೀವು ಅನ್ಕೊಂಡಿದ ರ ಹೋಗ್ಬೇಕಂತ
ಯಾವ ಸ್ಥಲೈಕ ಮತ್ತೆ ಇನ್ನು ನಾವು ತ ಮಾಡಿಲ್ಲಾ.
ಹ ಹ್ಮ್ ಹ್ಮ್
ಹ್ಮ್
ಆಯತು ಮತ್ತೆ
ಹೇಳಬೇಕು ನೀವೇ ನಿಡಿ ರೀ
ಏನಿಲ್ಲ ಹೇಳ್ಬೇಕು
ಹ್ಮ್ ಮತ್ತೆ ಹ ನಿಮ್ಮ ಕಡೆ ಏನಾದಲ್ಲಿ ವಿಶೇಷತೆ ಏನು ನಿಮ್ಗೆ ಏನು ಏನು ಊ ಅಂದ್ರೆ ಇಷ್ಟ ನಿಮ್ಗೆ ಹ್ಮ್
ಹ ಅಂದ್ರೆ ಮಾಂಸ ಬಿರಿಯಾನಿ ಕಬಾಬ್ ಅಂದ್ರೆ ಇಷ್ಟ ಮಾಮೂಲಿ ಸಸ್ಯ ಲ್ಲ ಅಂತಂದ್ರೆ ಹಬ್ಬದಊಟ
ಹಾ ಹಾ ಹಾ ಸಸ್ಯಾಹಾರನಾ ಮಾಂಸಾಹಾರಿನ ನೀವು
ಎರಡು
ಮಿಸ್ರಹಾರಿ
ಹ ಮಿಶ್ರ
ಹ್ಮ್ ಸರಿ ಸರಿ
ಮತ್ತೆ ನೀವು
ನಾವವು ಇಷ್ಟ್ರ ಹಾರಿಗ್ಲೆ
ಹೌದಾ
ಎರಡು ತಿಂದ್ವಿ ನಾವು
ಹ್ಮ ಹಾ ಹಾ
ಹ್ಮ್
ಹ್ಮ್
ನಿಮ್ಮ್ ಕಡೆ ಏನಾದ್ರು ಜಾನಪದ ಕೆಳೆಗಳ ವೈಭವ ಸ್ವಲ್ಪ ಹೇಳ್ತೀರಾ
ಹ್ಮ ಅಂದ್ರೆ ನಮ್ಮೂಊರಲ್ಲಿ ಪ್ರತ್ಯೇಕವಾಗಿ ಯತ್ರ ಏನ ಇಲ್ಲ ಅಂದ್ರ ಸೋಮವಾರ ಸೋಮವಾರ ಅಂತ ದೇವಸ್ಥಾನದದಲ್ಲಿ ಒಂದು ಹ ಹಿರಿಯಾರ ಎಲ್ಲ ಸೇರ್ ಕೋ ಬಚ್ನೆ ತರ ಮಾಡ್ತಾರೆ ಹ್ಮ್ ಇನ್ನಂತಂದ್ರೆ ನಮ್ಮೂಊರಲ್ಲಿ ಒಂದು ಇತ್ತೀಚಕ್ಕಲ್ಲ ಒಂದ ಎರಡು ಮೂರ್ ವರ್ಷದ ಹಿಂದೆ ಅಂದು ಪ ಪನ್್ರಾ ಪೂರ್ದ ದವರು ಗೊತ್ತಲ್ಲ ಪಂಡ್ರಾಪುರ್ ದೇವಸ್ಥಾನ ಹ್ಮ ಪಾಂಡ ರಂಗಸ್ವಾಮಿ ಅದೇ ಭಜನೆ ಅಂದ್ರೆ ತುಂಬಾ ಇಷ್ಟ ಅದ ಕಲ್ತಿದ್ರು ಅಂದ್ರೆ ಎಲ್ಲಾದ್ರೂ ಕಾರ್ಯಾಗಳು ಏನಾದ್ರು ವಿಶೇಷ ಕಾರ್ಯಕ್ರಮಗಳು ಅಂತ ಕಡೆ ಎಲ್ಲ ಹೋಗ್ತಿದ್ರು
ಹ್ಮ್
ಏನಿಲ್ಲ
ಹೌದಾ
ಹ ಈವಾಗುವ ಬಿಟ್ಟಿದ್ದಾರೆ
ಅದು ಒಂದು ಏನು ಪುರಾತನದಿಂದ ಬಂದಿದೆಯಾ ನಿಮ್ಮದು. ಪಂಡರಪುರದು
ಹಾ ಹಂಗೇನ ಇಲ್ಲ ಸಾಂಪ್ರದಾಯಿಕವಾಗಿ ಏನೋ ಬಂದಿಲ್ಲ ಅಂದ್ರೆ ಇತ್ತೀಚಿಗೆ ಏನು ಆ ಇಷ್ಟ ಆಗಿ ನಮ್ಮೂರಲ್ಲಿ ಎಲ್ಲಾರ್ಗು ಅದಕ್ಕೋಸ್ಕರ ಕಲ್ತ್ಕೊಂಡ್ರು ಅದಕ್ಕೋಸ್ಕರ ಹ ಹೌದು ಒಂದ ಒಂದ ನಲ್ವತ್ತು ನಲ್ವತ್ತಐದು ಜನ ತಂಡ- ಹಂಗ ಮಾಡ್ಕೊಂಡು ಮಾಡ್ತಾ ಇದ್ದತ್ತು ಇನ್ನ ಭಿನ್ನಾ ಅಭಿಪ್ರಾಯಗಳು ಇಲ್ಲ ಎಲ್ಲಾ ಅವರವರ ಕೆಲ್ಸಗಳಗಳಲ್ಲಿ ಅವರವ್ರು ತುಂಬಾ ಇದಾಗಿ ಮತ್ತೆ ಎಲ್ಲ ಬಿಡ್ ಬಿಟ್ಟರು ಇವಾಗ ಯಾರು ಯಾರೋ ಕೆಲವರು ಅಷ್ಟ ಅಷ್ಟ ಹೋಗ್ತಾರೆ ಎಲ್ಲ ಹೋಗೋುದಿಲ್ಲ ಹ್ಮ್ ಮತ್ತೆ ನಿಮ. ಕಡೆ ಏನ್ ವಿಶೇಷ
ಕಡೆ ಅಂತದೇನು ಇಲ್ಲ. ನಮ್ಮ ಕಡೆ ಈ ಯಕ್ಷಗಾನ ವೀರಗಾಸೆ ಎಲ್ಲ ಹಾಡ್ತಾರೆ
ಹೌದಾ
ಹೌದು ನಾವು ಕಳ್ತಿಲ್ಲ ನಮ್ಮ ಹಿರಿಯರು ಕಲ್ತಿದ್ರು ಅವರ ಆಡ್ತಾರೆ ಹ್ಮ್
ಅಂದ್ರೆ ಅದ್ರಲ್ಲಿ ಬೇರ್ ಬೇರೆ ಅಂದ್ರೆ ಒಂದೇ ತರ ಅಲ್ಲ ಒಂದೊಂದು ದೃಶ್ಯನೂ ತೋರ್ಸ್ತಾರಲ್ಲ ಅಂದ್ರೆ ಇವಾಗ ಮಹಾಭಾರತ ರಾಮಾಯಣ ಆಥರ ಆತರ ಹ್ಮ ಹೌದು. ಅಂದ್ರೆ ನಿಮ್ಗೆ ಮಹಾಭಾರತದ ಆ ಆಗ್ಬಹದು ರಾಮಾಯಣ ಆಗ್ಬಿರ್ಬೋದು ಯಾವ ಅಂದ್ರೆ ಒಂದ್ ಯಾವ ಪಾತ್ರ ಅಂದ್ರೆ ನನ್ ತುಂಬಾ ಇಷ್ಟ ಆಗುತ್ತೆ ಏನು ಯಾಕ ಅವ್ರನ್ನ ತುಂಬಾ ಇಷ್ಟ ಪಡ್ತೀರಾ ಆಥರ ಏನಾದ್ರು ಕಾರಣ ಇದ ಹೇಳ್ತೀರಾ
ಎಲ್ಲಾ ಇಷ್ಟ ಪಡ್ತೀವಿ ನಮ್ಮ ಭಾರತೀಯ ಎಲ್ಲ ಇದುನ್ನೆ ನಾವ್ ಎಲ್ಲಾನು ಇಷ್ಟಪಡ್ತೀನಿ.
ಅಂದ್ರೆ ಇವ ಮ್ಯಾಮ್ ನಿಮ್ದು ಸಂಪ್ರದಾಯ ಅಂತ ಬಂದ್ರೆ ಎಲ್ಲಾನು ಇಷ್ಟ ಪಟ್ಟೆ ಬರ್ತೀವಿ ಅಂದನ್ಕೊಳ್ಳಿ ಆ ತರಲ್ಲ ಇವತ ಒಂದು ಯಾವ್ದಾದ್ರು ಒಂದು ಆಹ ಇವಾಗ ರಾಮಾಯಣ ಅಂತ ಬಂದಾಗ ಕೆಲವ್ರಗ್ ರಾಮ ಇಷ್ಟ ಆಗ್ತದೆ ಕೆಲವರಿಗೆ ಆಂಜನೇಯ ಇಷ್ಟ ಆಗ್ತಾರೆ ಆತರ ಆತರ ನಿಮ್ಗೆ ಈ ಕೆಲವರಗೆ ರಾವಣನೇ ತುಂಬಾ ಇಷ್ಟ ಆಗ್ತಾರೆ ಹ್ಮು ಹಂಗೆ ಮಹಾಭಾರತ ಹ ಹ ಅ್ರ ಅವ್ರ ಬಾಳ್ಯದಲ್ಲಿ ಇಷ್ಟ ಆಗ್ತಾರ ಇಲ್ಲ ನಿಮ್ಗೆ ಅವ್ರ ದೊಡ್ಡವ್ರ್ಮೇಲೆ
ಹಂಗ ಅವ್ರು ಚಿಕ್ಕವಳ್ಳ ದೊಡ್ಡ ಗ ವಾರದವಗ ಇಷ್ಟ ಆಗ್ತಾರೆ
ಅಂದ್ರೆ ಅದು ರಾವ್ ಪೂರ್ಣವಾದ ಪಾತ್ರ ಅಂದ್ರೆ ಎಲ್ಲಾ ತರಹ ನೂ ಇಷ್ಟನ ಅಂತ ಹೇಳ್ತಿದ್ದೀರಲ್ಲ ಹ್ಮ್ ಮತ್ತೆ
ಹೇಳ್ಬೇಕು ನೀವೇ ನಮ್ಮದೇನು ಇಲ್ಲ
ಮತ್ತೆ ಏನೇನ್ ಬೆಳಿಗ್ ದ್ದೀರಾ ಏನೇನಲ್ಲ ಹಾಕಿದ್ದೀರಾ ಬೆಳೆಯೋದಕ್ಕೆ ಇನ್ನು ಏನು ಅಂದ್ರೆ ಇನ್ನಷ್ಟು ಮಾಡಿದ್ದೀರಾ ಅಲ್ವಾ
ನಾವು ಇವಾಗ ಇನ್ನುೂ ಬೇ ಜೋಳ ಬಿತ್ನೆ ಮಾಡಿದ್ದೀವಿ. ಜೋಳ ಬಿತ್ತಿ ಮಾಡಿದ ಜೊತೆಗೆೇ ಸದ್ಯಕ್ಕೆ ಇವಾಗ ಸದ್ಯಕ್ಕಂತ ನೀೇನು ಹಾಕಿಲ್ಲ ನಿಲ್ಲಿಿ ಹಾಕ ಕೋ
ಹ್ಮ್ ಆಯ್ತು ಹ ಮತ್ತೆ ಮತ್ತೆ ಅದೆ ಅಲ್ಲಿ ಯಾವ್ದಾದ್ರು ನಿಮ್ ರ್ ಕಡೆ ಇರುವಂತ ಸ್ಥಳದ ಬಗ್ಗೆ ಏನಾದ್ರು ಮಹಿಮೆ ಅಂತ ಇರುತ್ತಲ್ಲ ಆ ಸ್ಥಳಕ್ಕೆ ಒಂದ್ ಪ್ರತ್ಯೇಕ
ಏನ್ರಿ ಬ್ಯುಟಿ ಪರ್ಸಸ್ ಎಲ್ಲಾ
ವಿಶೇಷತೆ ಅಂತಿರುತ್ತೆ ಆತರ ಏನಾದ್ರು ಇದ್ರೆ ಹೇಳ
ನಮ್ಮದೇನು ಇಲ್ಲ ನೀವು ಹೇಳ ಕೇಳ್ತೀವಿ ಅಂದ್ರೆ ವಿಶೇಷತೆ ಅಂತ ಬಂದ್ರೆ ನಮ್ಮ ಕಡೆ, ನೀವು ರಾಗಿನ ತುಂಬಾ ಹೆಚ್ಚಾಗಿ ಬೆಳ್ತೀವಿ ಇನ್ನ ಕೇಳ ಅಂದ್ಲು ಐದು ಹತ್ತು ಚಿಕ ಚಡಗ್ಲಿದ್ದಾವೆ ಅಷ್ಟೆ
ಹ್ಮ್ ಹ್ಮ್
ಹ್ಮ್
ಆಯ್ತು ಮತ್ತೆ
ಮತ್ತೆ ಹೇಳ್ಬೇಕು ನಿಮ್ಮ ಕಡೆ ಏನರ ನಿಮ್ಮ ಕಡೆ ಐತಿಹಾಸಿಕ ಸ್ಥಳಗಳು ಯಾವುದೂ ಇಲ್ವಾ
ಅಂದ್ರೆ ಇದ್ದಾವೆ, ಅಂದ್ರೆ ತುಂಬಾನೇ ಇದ್ದಾವೆ. ಕೆಲವೊಂದು ಇತಿಹಾಸದ ಮೇಲೆ ಹೋದ್ರೆ ಕೆಲವೊಂದು ದೈವಿಕವಾಗಿ ಇತಾರೆ ಹ್ಮ್ ತುಂಬಾನೇ ಇದ್ದಾವೇ ಹ್ಮ್ ಹೌದು
ಸರಿ ಸರಿ ಹೇಳ್ಬೇಕು.
ಏನಿಲ್ಲ ಹ ಏನಂದ್ರೆ, ನೀಏನು ಹೇಳ್ಬೇಕ ಅನ್ಕೊಂಡ್ರೆ ಹ್ಮ್ ಮತ್ತೆ ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡಿದ್ದೀರಾ ಈ
ನಾವು ಸದ್ಯಕ್ಕೆ ಎಲ್ಲೂ ಇಲ್ಲ ಈನ್ನ ಪರೀಕ್ಷೆಗಳ ಹತ್ರ ಬರ್ತಾ ಇದೀನಿ ಲ್ಲ
ಹ್ಮ್
ಅದಕ್ಕೆ ಪರೀಕ್ಷೆ ಮುಗಿಸಕೊಂಡು ಇಲ್ಲಲ್ಲಿ ಹೋಗಣ ಅಂತರ
ಹ್ಮ್ ಹ್ಮ್
ಹ್ಮ್
ಮತ್ತೆ ಮಧ್ಯಾಹ್ನಕ್ಕ ಏನ್ ಊಟ ಮಾಡ್ಬೇಕ ಅನ್ಕೊಂಡಿದ್ದೀರಾ ಇಲ್ಲ ನೀವೇಏನಾದ್ರು ಅಂದ್ರೆ ಪ್ರತ್ಯೇಕವಾಗಿವಾಗಿ ಅನ್ಕೊತೀರಾ ಈತರ ಬಿಡುವಾಗಿದ್ದಾಗ ಇಲ್ಲ ಮನೆಗೆ ಏನ್ ಮಾಡದು ಗನಾ ಊಟ ಹ್ಮ್
ಮಣ್ಪಟ್ ಮನೆ ದಿನ ನಮ್ಮ ಕಡೆ ಮಧ್ಯಾಹ್ನ ಹೊತ್ತು. ಅನ್ನ ಮಜ್ಗಿ ರಾಗಿ ಮುದ್ದೆ ಎಲ್ಲ ಮಾಡ್ತಾರೆ ಹ್ಮು
ಪ್ರತ ದಿನ ಮುದ್ದೆ ಅನ್ನೋದ ಇರ್ಲೇಬೇಕಲ್ವಾ ನಿಮ್ ಕಡೆ ಅವ್ರಗೆ
ಹೌದು
ಹ್ಮ್ ಹ್ಮ್ ಆಯ್ತು ಮತ್ತೆ
ಹೇಳಬೇಕು ನೀವೇ.
ಏನಿಲ್ಲ ಹೇಬೇಕು ಹ್ಮ್ ಮತ್ತೆ ಅಂದ್ರೆ ನಿಮ್ಗೆ ನಗರ ಕಡೆ ತುಂಬಾ ಇಷ್ಟ ಆಗುತ್ತ ಹಳ್ಳಿ ಕಡೆನೆೇ ವಾತಾವರಣ ಚೆನ್ನಾಗ್ ಅನ್ಸುತ್ತ
ಹ್ಮ
ಹಾ
ಏನು
ಅಂದ್ರೆ ಹಳ್ಳಿ ಕಡೆ ಜೀವನನೇ ಇಷ್ಟ ಆಗುತ್ತಾ ನಗರ ಕಡೆ ಇಷ್ಟ ಆಗುತ್ತಾ ಅಂತಂದೆ
ನನಗೆ ಹಳ್ಳಿ ಜೀವನ ಅಂದ್ರೆ ತುಂಬಾ ಇಷ್
ಹ್ಮ ಸರಿ ನಿಮ್ಮ ಒಟ್ಟಿಗೆ ಮಗಿತ್ ಮಾತಾಡಕ್ಕೆೆ ತುಂಬಾ ಸಂತೋಷ ಆಯ್ತು
ಹ್ಮ್ ಥ್ಯಾಂಕ್ ಯು ಧನ್ಯವಾದಗಳು ಸರಿ ಮತ್ತೆ ಮಾಡ್ತೀವಿ ಹ್ಮ